ನ್ ಎಲ್ಲಿ ಹೋಗ್ತಾ ಇದ್ದೀರಾ
ಹಾ
ಎಲ್ಲಿಗ್ ಹೋಗ್ತಿದ್ದೀರಾ
ಎಲ್ಲೂ ಇಲ್ಲ ಊಟ ಗೀಟ ಮಾಡ್ದ್ವಲ್ಲ ಸ್ವಲ್ಪ ವಾಕಿಂಗ್ ವಾಕಿಂಗ್ ಮಾಡ್ತಾ ಇದ
ಕೆ ಮಾತ್ರ
ಹಾ
ಮತ್ತೆ ಏನ್ ಹೇತಾ ಇದ್ರಿ ಅವಾಗ್ಲೇ
ಅದೇ ಪೋರ್ಸ್ ಬಗ್ಗೆ ಕೇಳ್ತಾ ಇದ್ವಲ್ಲ
ಹ್ಮ
ಮತ್ತೆ ಫೋರ್ಟ್ಸ್ ಅಲ್ಲಿ ಅಚೀವ್ಮೆಂಟ್ ಅಂದ್ರೆ ಏನೇನ್ ಮಾಡಿದರ
ನಾ ಹಚ್ಚಿ ಮೆಂಟನಕ ಏನು ಮಾಡಿಲ್ಲ
ಹೌದಾ ಇಲ್ಲ ಏನಾದ್ರು ಈ ತರ ಇರುತ್ತಲ್ಲಾ ಯೂನಿವರ್ಸಿಟಿ ಅಲ್ಲ ಯೂನಿವರ್ಸಿಟಿ್ೂ ಆಗಿರುತ್ತ ಮತ್ತೆ ಸ್ಟೇಟ್ ಪ ಸಿ ಅಲ್ಲಿ ಸ್ಟೇಟ್
ಶೇವಂತಲ್ಲಿ ತಾಾಲೂಕ್ ಹೋಗಿದ್ವಿ ತಾಾಲೂಕ ಆಡಿದ್ವಿ ಶೇವಂತಲ್ಲಿ
ಹಾ
ಇಲ್ಲಯ ಕೆಳಗ ಕಮಾಪುರ್ ಅಂತಿದೆ
ಹಾ ಹಾ
ಅಲ್ಲಿ ಆಡಿ ಒಂದ್ ಪಾಯಿಂಟ್ ಇಂತ ಸೋತ್ಬಿಟ್ಟವಿ ಅಲ್ಲಿ
ಹೌದಾ
ಹಾ ಅೇ ಅವಾಗ ಎಳದು ಅ್ಣ ಮುರಳ ಕಪಡಿದ್ದ ಅಂಂತಾ
ಹಾ
ಅಲ್ಲಿ ಸತ ಎಲ
ಹೌದಾ
ಹ ಅಂದ್ರೆ ಪೇರ್ ಚೆನ್ನಾಗಿದಲ್ಲ ಅದೇ ನಮ್ಮ್ ಮೂರ ಹತ್ರ ಒಂದು ಏ ಒಡಗರ ಅಂತ ಬರ್ತ ಮಾಡಿದಾರಂತ
ಹಾ ಹಾ ಹಾ
ಅಲ್ಲಿ ಯಾಕಂದ್ರೆಫಸ್ಟ್ ಸೆಕಂಡ್ ಬಂದ್ರೆ ಅಲ್ಲಿ ಒಂದ ಎರಡು ಪ್ಲೇರ್ ಚೆನ್ನಾಗಿದ್ದು ಎರಡು ಪ್ಲೇಯರ್ ಇದ್ ಅವನ್ನ ನ ಹ
ಹ ಹಾ
ನಾನನ್ ಒಂದ್ಸಲ ಊಟ ಆಗ್ಬಿಟ್ಟು ಎಲ್ಲ ಅಲರ್ಟ್ ಆಗಬಿಟ್ರು ವಾಸ್ ಬಂದ ಎಲ್ಲ ಇ ಮಾಡಿದೆ ನೆಕ್ಸ್ಟ್ ಇಾೋ ಹೋ್ ಸಿಕ್ಬಿಟ್ಟಾ ಒಂದ ಹ್ಮ್ ಒಂದ್ ಪಾಯಿಂಟ್ಂತ ಸೋಬ ಕೆಂಬಂ ನೀವು ಹಾ ಮತ್ತ ಅ ಬಿಟ್ರೆ ಡಿಗ್ರಿ ಬಂದ್ವಿ ಡಿಗ್ರಿ ಬರುವೋ ಸಟಬಲ ಆಯತ
ಹೌದಾ
ಹ್ಮ್
ಅದ ಎಲ್ಲ ಆಡ್ರೆ ಯೂನಿವರ್ಸಿಟಿಗಳು
ಇಲ್ಲ ವಚ ಬಿಡ ಅವ ಆಚುರಲ್ ಆಡು ಸೆಲೆಕ್ಷನ್ ಮಾಡಿದ್ರು ತಮಿಳ್ನಾಡು ಕರ್ಕೊಂಡು ಹ ಇದೀ ಎಸ್ ಎಂ ಆರ್ ಎ ಮ್ಟಿಕ ಅಂತ
ಹೌದಾ
ಇಲ್ಲ ಹೋಗಿದ್ದಾವ ಇಲ್ಲಂದ್ರ ತಮಿಳ್ುನಾಡಿನ ಒಂದು ಮೂವತ್ ಕಿಲೋಮೀಟರ್ ಆಗುತ್ತೆ
ಹಾ ಹಾ ಹ
ಪೋತರಿ ಅಂತ ಸ್ಟಾಪ್ ಇರುತ್ತೆ ಆ ಪೋತರಿ ಇಳ್ಕೋಗ್ಬೇಕು
ಹ ಹಾ
ಹೇಕೊಂಡ್ ಆಕಡ ಹೋಗು ಅಂದ್ರೆ ಯೂನಿವರ್ಸಿಟಿ ಬಾರಿ ತುಂಬಾ ಚೆನ್ನಾಗಿದೆ
ಯೂನಿವರ್ಸಿಟಿ ಚೆನ್ನಾಗಿದಯಾ
ಆಯತು
ಹಾ ಹಾ
ಹ
ಮತ್ತೆ ಇದು ಕೋಖೋದಲ್ಲಿ
ಹ ಕೋಕಸ್ ಇಂತ ಲಾಸ್ಟ್ ಅಲ್ಲೇ ಅಲ್ಲೇ ಆಡ ಅಷ್ಟೇ ಡಲಿ ಡೈಲಿ ಪ್ರಕ್ಟಸ್ ಮಾಡ್ತಿದ್ದ ಖೋ ಖೋ ಕಬಡ್ಡಿಯ ಅಲ್ಲಿ ಪ್ರೇಮರ್ ಇದ್ದಾಗ
ಹ ಹಾ ಹಾ
ಮಾಡ್ತಾಿದ್ವಿ ಸ್ರ್ಣ ೊಬಲ್ ಅಡ್ತರು
ಹ ಹಾ
ಮ ಮಂಜುಳಾ ಮೇಡಮ್ ಅಂತ ಇದ್ರು ಅವರು
ಹಾ
ಬರೆಯ ಪ್ರಬಲ್ ಅಡ್ಸರ್ರು
ಹೌದಾ
ತನೂ ಬ ಗುಂಡಪುರ ಅಂತ ದವಾರ ಓಲಾಡತಾರ ಆ ಂತ್ ಏನು ಆಡೋಕೆ ಬರದಿಲ್ಲ ನಮ್ ವಾಲಿಬಾಲ್
ಕೋಚ್ಿದ್ರಾ
ಕೋಚ್ಲ್ಲ ಇವ್ರ ಸರ್ ಸ ಕ್ಲಾಸ್ ಮಾಡಡರ್ ಸರ್ ಇಲ್ಲ
ಹ ಹಾ
ಆರು ವಾರಷರು ಮೇಡಮ ಇದ್ರಟಚ ಟೀಚರಾ
ಹಾ ಹಾ
ಅದು ಸ ಬರೀ ವಾಲಿಬಲ್ ಹಬಲಿಯಾರ ಅವರು ಯಾಕಂದ್ರೆೋವರ್ ಕಂಪಿಟೀಷನ್ ಇರಲಲ್ಲ
ಹಾ ಹಾ ಹಾ
ಥ್ರೋಬಾಲ್ ಯಾಗ ನೈನ್ತ್ ಅಲ್ಲಿ ಇದರಾಗ ಇಲ್ಲಿ ಆಡಿದು ಅಂದ್ರೆ ಇಲ್ಲಿ ಆ ನವು ಏಡ್ ತರ್ಲಿ ಎಲ್ಲಾಡಿದ್ದೆ ಥತ್ರೋಬಾಲ್ ಅಂದ್ರೆ ಅದು ಸಾರ್ಟ್ ಆಗದೆ ಏಡ್ಿಂದ ಸ್ಟಾರ್ಟ್ ಆಗತೆ ಯಾಕಂದ್ರೆ ಇಲ್ಲಐ ಸ್ಕೂಲ್ ಬರ್ರ ಮೇಡಮ್ ಅವ್ರ ಕೊಡ್ತಿದ್ರ ಪ್ರಬಲ್ ಒಂದ
ಹಾ
ಅದು ಕಡನ ಇಲ್ಲಿ ಆಡಿದ್ವಿ ಫಸ್ಟ್ ಆಡಿದ ಎಡ್ತಲ್ಲಿ ಇ ರಾಜನ್ ಕೋರಲ್ಲಿ ಆಡಿದ್ವಿ
ಹಾ
ಅಲ್ಲಿ ಸೆಕಂಡ್ ಆಯ್ತು
ಹ್ಮ ಹ್ಮ
ನೆಕ್ಸ್ಟ್ ಇಲ್ಲಿ ಆಡಿದೀವಿ ಕೊಡೈಕನಾಲ್ ಆಡಿದ್ದೀವಿ ಅಲ್ಲಿನ ಸೆಕೆಂಡ್ ಆಯ್ತು ಬಟ್ ಫಸ್ಟ್ ಕೊಡದಲ್ಲ ೋಬಾಲ್
ಹೌದಾ
ಹ್ಮ್
ಅತಿ ಹಾಸ ಆಡಿರೋ ಗೇಮ್ ಅಂದ್ರೆ ಕಬಡ್ಡಿನ
ಹ್ಮ್ ಕಬಡ್ಡಿನೇ ಹ ಅವಾಗ ಆಡ್ಕೊಂಡ್ ಇವಾಗ ಬಂದ್ ಡಿಗ್ರಿ ಬಂದ್ಮೇಲೆ ಬಿಟ್ಟಿದನಿ ಅಂದ್ರೆ ಇಲ್ಲಿ ಮಾಡಿದೀನಿ ಸ್ವಲ್ಪಗ ಅಂದ್ರೆ ಇವಾಗ ಸ್ವಲ್ಪ ಒಂದು ವರ್ಷ ಏ ಒಂದು ವರ್ಷ ಐತ ಎರಡು ವರ್ಷ ಯತು ಕ್ರಿಕೆಟ್ ಆಡೋಕ್ಂಟು
ಹ ಹಾ ಕ್ರಿಕೆಟ್ ಅಡ್ತಿಯಾ
ಹಾ ಕ್ರಿಕೆಟ್ ಪಡತ
ಕ್ರಿಕೆಟ್ ಎಲ್ಲಾದ್ರೂ ಸೆಲೆಕ್ಷನ್ ಇಲ್ಲ
ಎಲ್ಲಿ ಸದಸ್ಯರು ಹೋಗಿಲ್ಲ ಆದ್ರೆ ಟೂರ್ನಮೆಂಟ್ ಆಡಕ್ ಹೋಗಂತೇನೆ
ಹೌದಾ
ಹಾ ಟೂರ್ನಮೆಂಟ್ ಲೆಕ್ಕ ಇಲ್ಲ ಮತ್ತೆ ಊರು ಮ್ಯಾಚ್ ಆಡಕ್ ಹೋಗೋದು
ಗೋಲ್ಮೆಂಟ್ ಆಗರು ಸಿಕ್ಕಾಪಟ್ಟಿ ಆಡಿದೀರ ಲೋಕಲ್ ಮ್ಯಾಚ್ ಎಲ್ಲ
ಹ್ಮ್ ಮಾಡಿ ಅಂದ್ರೆ ಇದು ಸಿಲೆಕ್ಷನ್ಲೆಕ್ಷನ್ ಆಗಿಲ್ಲ ಅಂದ್ರೆ ಒಂತಲ್ಲ ಪ್ರೈಸ್ ಮಾಡಿಲ್ಲ ಕ್ರಿಕೆಟ್ ಅಲ್ಲಿೇ
ಮಾಡವಾ
ಹಾ ಇಲ್ಲೇ ಆದ್ರೆ ಇಲ್ಲಿ ಅಷ್ಟಲ್ಲ ಇಟ್ಟಿರ್ತಾರ ನೋಡು
ಹಾ ಆಥರ್ದಲ್ಲ
ಆ ತರದಲ್ಲಿ ಮಾಡಿ ನೀವು ಮೂರ್ ವರ್ಷ ಕಂಟಂದವು ಹೋದ್ ವರ್ಷ ಅಂಬೇಡ್ಕರ್ ಜಯಂತಿ ಕಟ್ಟಿದ್ರು ಇ ಫಸ್ಟ್ ಹೊಡದ್ವಿ
ಹಾ ಹಾ
ಹಚ್ಚು ವರ್ಷ ಇಟ್ಟಿದ್ರರು ಸೆಕಂಡ್ಡೋದು ಹಚ್ಚು ವರ್ಷ ಇಟ್ಟಿದ್ ಸೆಕೆಂಡ್ ನಡದದು
ಒಟ್ನಾಲ್ ಮೂರ್ ವರ್ಷ ಆಡಿದ್ದೀರ
ಹಾ ಮೂರು ವರ್ಷ ಆಡಿದೆ
ನಿಮ್ದ ಡಿಗ್ರಿ ಕಂಪ್ಲೀಟ್ ಇರಾ ಹೌದಾ
ಮತ್ತೆ ಇವನಜ ಹಾಕಿದಾರಾ
ಇವನ್ಿದ ಇನ್ನ ಡಿಗ್ರಿು ಇದಾಗಿಲ್ಲಲ್ಲ ಒಬ್ರು ಇನ್ನ ಬಿಟ್ಟಿಲ್ಲಲ್ಲ ರಿಿಸಲ್್ಟ
ಬಿಟ್ಟಿಲ್ಲ ಮತ್ತೆ ಅದು ಬಿಟ್ಟು ಮತ್ತೆ ಹೈಯರ್ ಎಜುಕೇಶನ್ ಮಾಡಿದ್ರೆ ಬರಲ್ಲ ಅಂತಲ್ಲ ಉಪಯಜ ಮನೆಿ
ಬರಲ್ಲಂತ್ವಾ
ಹಾ ಹೈಯರ್ ಎಜುಕೇಶನ್ ಮಾಡಿರ್ಬೋದಂತೆ
ಹೌದಾ
ಹಾ ಅಂದ್ರೆ ಮಾತ್ರ ಬರ್ತ್ತನರಿ ದುಡ್ಡು
ಯಾವ್ದೋ ಇವನ್ ದಿನ
ಹಾ ಯನ್ಿದ್ದಿ
ಹೌ ಗೊತ್ತಿಲ್ಲಲ್ಲ ಅದ ಒಳ್ಳೆ
ಮ ಆಗ್ಕ್ಕಲ್ಲ ಅದು ದುಡ್ಡು ಬರ್ತ ಅಲ್ಲ ತಿಂಗಗಳ ತಿಂಗ
ಹೌದಾ ಮೂರ್ ಸಾವಿರ ಬರುತ್ತಲಾ
ಹಾ ಮೂ ಸಾರ ಬಡ್ತಲ್ಲ
ಹಾಕ್ಬೇಕು ಹಾಕಿಲ್ಲ ನಾನು
ಅಲ್ ಡಿಗ್ರಿ ಕಂಪ್ಲೀಟ್ ಆದ್ಮ್ಯಾಗ ಮೂರ್ ದಿನ ಆಗ್ಬೇಕಂತ ಮೂರ್ ತಿಂಗಗಳ
ಹೌದಾ
ಹ್ಮ
ನೋಡೋಣ ಒಬ್ರು ಆಾಗ್ಬೇಕು ಹಾಕಿಲ್ಲ
ಹ ಮತ್ತೆ ನೀವ ಏನ್ ಮಾಡಿದರಾ ಸ್ಪೋರ್ಟ್ಸ ಅಲ್ಲಿ
ಫೋರ್ಸಲಾ
ಹ್ಮ
ನಮ್ದು ಫಸ್ಟ್ಂದ ಬಂತು ಕಬಡ್ಡಿ ನಾವು ನಿಮ್ ತಾಲನೆೇ ಕಬಡ್ಡಿ ಆಡ್ತಾ ಇದ್ವಿ
ಹ್ಮ್
ಆದ್ರೆ ವೇಟು ವೇಟು ಪರ್ಸೆಂಟ್ ಅಷ್ಟೊಂದು ಏನು ಇರ್ಲಿಲ್ಲ ಸುಮ್ನೆ ಆತ ಆ ಟೈಮಲ್ಲಿ ಗೇಮ್ ತೋರ್ತಾ ಇದೀವಿ ಅಷ್ಟೇ ಸಾವವೆಂತತ್ ಇರೋವಾಗ
ಹ್ಮ
ಸಾವಂತರವಾಗ ತಾಲೂಕು ಹೊಡೆದ್ ಬಿಿಟ್ಟು ಡಿಸ್ಟ್ರಿಕ್ ಹೋಗಿದ್ವಿ
ಹ್ಮ ಯಾ ಅದಕ್ಕೆ
ಅದ ಕಬಡ್ಡಿಯಲ್ಲಿ
ಹಾ
ಕಬಡ್ಡಿ ಒಂದೇ ಆಡ್ತಾ ಇದಿದೆ ಅವಾಗ ಮತ್ತೆ ಐ ಜಂಪ್ ಮಾಡ್ತಾ ಇದೆ ಐ ಜಂಪ್ ಮತ್ತೆ ಹೋಬ್ಳಿಯಲ್ಲಿ ಆಗಿತ್ತು ತಾಲೂಕ ಲಾಗಲ ಆಐಜೆಂಪು
ಹೌ
ಹಾ ಬೆಸ್ಟ ರಂಗೇಶ್ವರ್ ಅಂತಿದ್ರು ಅವರು ಐದು ಜಂಪ್ ಮಾಡ್ಸತ್ತ ಐದು ಜಂಪ್ ಅಲ್ಲಿ ಸೆಲೆಕ್ಷನ್ ಕೊಟ್ಟಿ ಆದ್ರೆ ಹೋಬಳಿಯಲ್ಲಿ ಮಾಡಿದ್ದೆ ತಾಲೂಕಲ್ ಮಾಡಲಿಲ್ಲ ಮತ್ತೆ ತಾಲೂಕ ಮಾಡದಾಗಲಿಲ್ಲಲ್ಲ ಅದು ತಾಲೂಕೇ ಎಂಡ್ ಆಯ್ತು ಹೈ ಜಂಪ್
ಹೌ
ಹ ಕಬಡ್ಡಿಯ ಅಲ್ಲಿ ಮಾತ್ರ ಒಂದ್ಸರ್ತಿ ಸೆವೆಂತ್ ಅಲ್ಲಿ ಇರರುವಾಗ ಹೋಗಿದ್ದೆ ಮತ್ತೆ ಆ ಕಡೆ ಅಡ್ಮಿಷನ್ ಬೆಂಗ್ಳೂರ್ ತ್ತಲ್ಲ ನಂದು ಬೆಂಗಗಳೂರಲ್ಲಿ ಹ ಬೆಂಗ್ಳೂರು ಎಏಡ್ತ ನೈನ್ತ್ ಎಲ್ಲಾ ಬೆಂಗ್ಗಳೂರು
ಹ್ಮ
ಎಡ್ತ ನೈನ್ತ್ ಬೆಂಗ್ಳೂರ್ಲ್ಲ
ಸೇವಸ
ಹ ಎರ ದಿನ ಬೆಂಗ್ಳೂರ್ದ್ವಿ ಅಲ್ಲಿ ಬೆಂಗ್ೂರಲ್ಲಿ ಆ ಅ ಆದ್ರೆ ಟೀಮ್ ಅಷ್ಟು ಸರಿಯಾಗಿರ್ಲಿಲ್ಲ ನಮ್ ಇಲ್ಲಿ ಊರಲ್ಲಿ ಒಂದ ಅಳಿಕೆ ಆದಂಗ ಆಟೀಮ್ ಅಲ್ಲಿ ಒಂದ್ ಅಳಿಕೆ ಆಗ್ಲಿಲ್ಲ
ಹೌದಾ
ಹಾ ಅಲ್ಲಿ ನಮ್ದು ಡಿಸ್ಟ್ರಿಕ್ ಅಲ್ಲಿ ಯಾವತರ ಹೊರಗ ಆಗ್ತದ ಅಂದ್ರೆ ಟೀಮು ಇಲ್ಲಿ ರೈಚೂರಲ್ಲಿ
ಹ್ಮ್ ಕಸ ಬಾಗಲ ಕಲಕ್ಕ
ಅಲೋ ನಮ್ದು ರಾಯಚೂರಲ್ಲಿ ಹೆಂಗ ಟೀಮ್ ವರ್ಗ ಆಕ್ದಂದ್ರೆ ನಮ್ದು ಇರು ಪ್ರಿನ್ಸಿಪಾಲ್ ಸರ್ ಹೋಗಿದ್ರಲ್ಲ ಅಲ್ಲಿ ಇದುಕ್ ಕರತಾರೆ ಯಾವ್ದಕ್ಂದ್ರೆ ಮೀಟಿಂಗ್ ಕದಿರ್ತಲ್ಲ ಮಟಿಂಗ್ೋದಾಗ ಇವರುಡಾಕ್ಯುೆಂಟ್ಸ್ ಏನ್ ತರಬೇಕ ಅಲ್ಲಿಲ್ಲ ಂಗಾಗ ಹೇಳಿರ್ತಾರಲ್ಲಾ
ಹಾ
ಇವ್ ಪ್ರಿನ್ಸಿಪಲ್ ಹೋಗಿದಿದ್ದಾರೆ ಇವ್ರ ಏನು ಇವ್ರ ಏನು ಹೇಳಿಲ್ಲ ಫೋಸ್ ಸ್ಟಜ್ ನಮ್ರ್ ರಂಗೇಶ್ವರ್ ಅಂತ್ರ ಅವ್ ಕರ್ಕೊಂಡ್ೋಗ ತ ಇದ್ರಲ್ಲ ಈ ತರ ಇ ಇನ್ಫಾರರ್ಮೇಶನ್ ಕೊಟ್ಟಿದಾರ ಈ ತರದ ಡಾಕ್ಯುಮೆಂಟ್ ತಗ್ ಹೋಗಕ್ ಅಂತ ಏನು ಹೇಳಿಲ್ಲ ಅವರು ಇವ್ ನಮಸ ಎಲ್ಲ ಕರ್ಕೊಂಡ್ ಹೋಗಾರ ಸೇಮ್ಟಮ್ ಎಲ್ಲ ಸ ಮಾಡ್ಕೊಂಡ್ ಹೋಗಿದೀವಿ ಅವ್ರರೆಲ್ಲ ಒರ್ಜಿನಲ್ ಆಧಾರ್ ಕಾರ್ಡ್ ಎಲ್ಲ ಕೇಳ್ಬಟ್ರ
ಹಾ
ಆ ಟೈಮ್ಲ್ಲೇ ನಮ್ ಸೋರೆಲ್ಲಾ ಯಾವ್ದು ತಂದಿರ್ಲಿಲ್ಲ
ಹಾ
ಅವಾಗ ಏನ್ ಮಾಡ್ಬಿಟ್ರು ಅಲ್ಲಿ ಪಿ ಟೀಚರ್ ಈ ಪ್ರಾಪೋಸಿಟ್ ಇದ್ರು ನಮ್ಸ ಅವರ್ಗೆ ಹಂಗಾಗಿ ಅವ್ರಿಗೆ ಹೇಳಿದ್ರು ಗಾಡಿ ಹಿಂಗ್ ಬರ್ತಾ ಇದ್ವು ಮೂವ್ ಆಾತಾ ಇದ್ವು ಹೆಂಗಿದ್ರು ಸದ್ಯ ನಮ್ ಟೀಮ್ ಏನಾದ್ರು ಮಾಡ್ತಾರೆ ಇವ್ರಿ ಇಬ್ರು ಅಂತ ಹೇಳಿದ್ರು ನಮ್ಸಾರ್
ಹೌದಾ
ಆ ಗ್ರೌಂಡ್ ಅಲ್ಲಿ ಹೇಳದ್್ರಿ
ಹ್ಮ್
ಗ್ರೌಂಡ್ ಅಲ್ಲಿ ಇಡಿದ್ಮೇಲೆೆ ಅವರು ಬಂದ್ರು ಡಾಕ್ಯುಮೆಂಟ್ಸ್ ಕೇಳ್ರು ಡಾಕ್ಯುಮೆಂಟ್ಸ್ ಈ ತರ ತಂದಿಲ್ಲ ನಮ್ಗೇನು ಹೇಳಿಲ್ಲ ಪ್ರಿನ್ಸಿಪಲ್ ಸರ್ ಅಂದ ಮೇಲೆ ಇಲ್ಲ ಟೀಮ್ ಹೊರ್ಗಡೆ ಆಗ್ತೇವಿ ತರ್ಸ್ರೆ ಇನ್ನ ಒಂದ್ ಆಫ್ ಆನ್ ಅವರ್ ಅಲ್ಲಿ ತರ್ಸ್ರಿ ಇಲ್ಲಾಂದ್ರೆ ಇಲ್ಲ ಅಂತಂದ್ರು ನಮ್ಮೂರು ಅಲ್ಲಿಗೆ ಅರವತ್ತು ಕಿಲೋಮೀಟರ್ ಆಗುತ್ತೆ
ಹ ಅಲ್ಲೆಹೆಲ್ಡೆರ
ಹಾ ಅಲ್ಲಿಂದ ಅರವತ್ ಕಿಲೋಮೀಟರ್ ಆಗ ಹೇಗ್ ತರ್ಸಾಕ್ ಬರುತ್ತೆ ಅವ ತರ ತರ್ಸಾಕ್ ಬರ್ಲಿಲ್ಲ
ಹ್ಮ್
ಹಂಗಾಗಿ ಸುಮ್ನೆ ಒಂದ್ ಎರಡು ರೈಡ್ ಆಾಕ್ ನಮ್ಮವ್ರ ಆಡ್ಬಿಟ್ಟು ಮ ಹೊರ್ಗಡೆ ಬಂದ್ಬಿಟಿ
ಹೌದಾ
ಹಾ ಆಮೇಲ್ ಮಾಡ್ಲಾ ಒಂದ್ ಕಾಲ್ ಬರ್ತಾ ಇದೆ
ಹಾಂ ಸರಿತ
ಹಾ